ಹ್ಮ ಹ ಲೋ ಹಲೋ...
ಏನ್ ಮಾಡ್ತಾ ಇದ್ರ ನಿಮ್ಮ್ ಊರಲ್ಲಿ.
ನಾ ನ ಇಲ್ಲಿ ಕ್ರಿಕೆಟ್ ಎಲ್ಲ.. ಬಂಗನ ಬರಿ ನೋಡ ಬರಿಿ. ಹಂಗಂದ್ ಅಂತ ನಿಲ್ಕುಮಾರ್... ಇಲ್ಲ ಹಂಗಂದ್ರೆ ಹ ಒ ಅಂತ ನಿಕಲ್ಲ ನಾವ್ ಎಲ್ಲ ಅಂತರ...
ಹಲೋ...
ಹಲೋ ಅವನಿಗೆ ನಂಬರ್ತ ಅವ ಹೆಸರ...
ಲ್ಲಿಯನ ಕಿರಿ.
ನಮ್ಮೂಊರಾಗ ನಮ್ಮಲ್ದಾಗ ನಾ ಶಂಗ ಹಕ. ನಾವು ಈಗ ನಾವ ಇಲ್ಲಿ... ಬಾಡಗ್ ಗಾಡಿ ಹಡಿತೀವ ರ ಅಾಲನ್ ಗಾಡಿ ಅವನಗ ರಿಪಸ್ ಮಾಡೋ... ಧೈರ್ಯ ಇಲ್ಲ ನಲ್ಲ... ಈ ಇ ಆ ಆಕಳ ಅಲ್ರಿ ಅಂಗಡಿ ಅಲ್
ಅಂಗಡಿಯ ಯಾರಿ...
ಹಾ ಈಗ ಯ ಅ ಬಿಲ್ಲ ನಾವು ಈಗ... ಕಿಂಟಲ್ ಕಟ್ಲೆ ಬಿಡತರು ಹ ಆಲಂದರಂತ ಪಕ್ಷ ಬರ್ತದೆೀ
ಎರಡ್ ಲಕ್ಷ ಮೂರ್ ಲಕ್ಷ ಲಾಭ ಎಷ್ಟಾಗಿದೆ
ಹಾ ಅಂಜೇ
ಲಾಭ ಲಾಭ
ಹ್ಮ್ ಇಲ್ಲ ಮ ಹಲೋ ಎ ಬ ಗಂಡಿ ಬಂಡೆಗ ನನ್ಗೆ ಗಂಡಿ ತಿವಾ ಹವಾರ ಮಾಡಡ ಮಾತ್ರನ
ತಡ್ರ
ಹ ಬ ಗೌಡ ಗೌಡ ಮ ಮಾಡನ
ಚೆಂದ ಮಾತಾಡ ಇಲ್ಲೇ ನಾವು ಶಾಲೆ ಹತ್ರ ಇದ್ದೀವಿ ನೀವು ಬರ್ತೇನೆ ಅಲ್ಲಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಎಲ್ಲ ಬರ್ತಾ ಎಲ್ಲ ಬರ್ತಾ
ಐದುವರಿ ಆ ಕಟಾಮ ಯಾರದಾವ
ನಮ್ಮ ಶಿವಕುಮಾರ್ ಅವ್ರ
ಯಾವ ಸತ ಶಿವಕುಮಾರ್ ಹಓದ್ ಬೆಳಗ್ತ್ತಾನ ನೋಡ ನೋಡ ಕಲ್ಲಯ ಹಸರು ಪಾರಲ್ಲ ಏ ಕಟ ಮಾಡ್ತನ ಇತ ಏ ಕಟ್ ಮಾಡಿ ರೊಕ್ಕತ ಅದೇ ಕಟ್ ಮಾಡಲ್ವ ಏನ ಲೋಡ್ ಸಾಕು ನೋಡ್ ನೋಡಿಲ್ಲ
ಸಲಾಮಕುಮ ದೋಸ್ತೋ
ನೀವ ಯಾರ್ಲ್ಲೇಸಲ್ಲ ನೀ ನ ಇ ಹಲೋ ಹಲೋ ಇಲ್ಲ ನೀವು ಮನ್ನಿ ಕೆಲ್ಸ ಬ ಬಂದ್ರಲ್ಲ ಇತ್ತು ನೋಡೋಣ ನಂಬೈಲ್ಲಿ
ಯಾವದೇ ಕೆಲ್ಸ ಇತ್ರಿ ಬರ್ತಿದ್ವಿ ಯಾವ್ದ ಕೆಲ್ಸ
ಅದು ಲಾಡಿನಕ ಒಡದು ಒಡದು ಬಿಟ್ಟ ನೋ ಬೆಳೆದತ್ರಿ ನಿಷ ಹೌದ ಹತಿದೆ ಎಂಬತ್ತು ಹ್ಮಾವ ಹಂಗಲ್ಲ ಹತ್ತೇ ನಿಮಿಷ ಇರುತ್ತ ಹಲೋ ರೀ ಮಾತ ಇಲ್ರೀ ಈ ಕಡೆ ಈ ಕಡೆ ಲಾಡಿಜಿನಾಗ ಬಳದಾರಿ ಕೊಟ್ಟ ಹೋಗತಾರ ಅವ ಈ ಬರ್ತ ಇಲ್ರಿ ನಾನೇ ಮಾಲಕ್ ಅಲ್ರರಿ ಅವ್ರರು ರೊಕ್ಕೊಡ್ಲಿಿಕ ಅವ್ರಿಗೆಗ ನಾ ಒಂದಚಾಟೋಡ ಕಸ್ತ್ರಿ ಬಾಲನ್ ಇಲ್ಲಾ ಒ ಐಂ ಮರ್ ಹೊ ಏನ್ ಟೋಟಲ್
ನಿಮ್ಮಲ್ಲ ಆರ್ಜಗಳು
ನಮ್ ಲಾಡ್ಜುಗಳು ನಾಲ್ಕ್ ಲಾಡ್ಜುಗಳು ಸುರ್ಪುರ್ ಹುಣಸಗಿ ಶಾಪುರ್ ಹ ಹ್ಮ್ ಹ್ಮ್ ಇವೆಲ್ಲಾ ಲಾಡ್ಜ್ಗಳು ನಮ್ಮೇವ್ರೀ ಕದಗ ಕಲ್ಲಡರು ಕೈಗ ನೀಪ್ಪ ಕರ್ ಕಲ್ಗ ಪರಿ ಕಡಿ ಬಂದ ಯಾರ
ನಂದಿವ ಸಾಗಾಣಕ್ಕೆ
ಲ್ ಪಾಣಿನ ಸಾಗಾಣಿಕೆ ನಾತಲ್ಲ ಹ ಆ ಕ ್ಮ ಇಲ್ರಿ ನಾವ್ ಆಕಳಲ್ಲೇ ಬಿತ್ತಕತಿವ್ರಿ ಒಂದ್ ವರ್ಸ ಐತ್ರಿ ಈಗ
ನಮೂಊರಲ್ಲಿ ಕಾಣದಬತ್ತರ
ಹಾದನ್ ನೀ ನಮ್ ಬಲಿ ಹೊಸ ಆಕಳ‌ ಬಂದದ ಸುಮ್ನೆ ಅಲ್ಲ ಟೆಂಪ್ರರಿ ಬೇಕ ನಮಗೆ ಲಾಡ್ಜ್ ಬಗ್ಗೆ ಮಾತಾಡ
ಆರ್ ಲಾರ್ಜ್ನಲ್ಲಿ ಲಾಭ ಆಗುತ್ತೆ
ಲಾಡ್ಜಿನಾಗ ಲಾಭ ಆಗ ಆಗ್ಲಿಕ್ಕೀಲ್ರೀ ನಿಮ್ ಸುಖನ ತೀರ್ತದಲ್ಲ
ಇರ್ತಾ
ಹಾ ಸರ್ಗಕ್ಕೊಂದೆ ಮೆಟ್ಲ ಯಾಡ್ಡಲ್ಲ
ಹ್ಞೂಂ
ನಮ್ದು ಟೀ ಈಗ ಮಾಡಲ್ಲಾ ಯಾಕಂದ್ರೆ ಇಲ್ಲಿ ಹೊಲ್ಸ ಹೊಲ್ಸ ಮುಟ್ಟಿರ್ತೀವಲ್ಲ ಈಗ ಮಾಡಲ್ಲ ಆ ಕೈಗ್ ಬ್ಲೌಸ್ ಹಾಕೊಂಡ್ರಿತೀವಲ್ಲ
ಕೈಗೆ ಗ್ಲೌಸ್ ಹಾಕ್ತಿರಿ
ಆ ಮತ್ತೆ ಎಲ್ತನ ಇದೆ ನಿಮ್ ಎಜುಕೇಶನ್ನು
ನಮ್ದು ಏನಿಲ್ಲ ಇಲ್ಲೇ ಲಾಡ್ಜನ್ಯಾಗೆ ಬಂದವ್ಕ್ ನೋಡೋದು ಕುಂದ್ರೋದು ನೀವ ಏನ್ ಕೆಲ್ಸಕ್ ಬರ್ತ ಅಂತಿರಲ್ಲ ಮತ್ ಜವ್ರರಿಗ್ ಕುಂತ್ ನೋಡತನಂದ್ರ ನಡಲ್ರೀ ಅವ್ರು ಮಾಡದ
ಹಾ
ಹೊರಗ ಇರಬೇಕೇನ್ರೀ
ಹೀಗೆ ಇರಬೇಕ್ರೀ
ಎಷ್ಟು ತಾಸ ನೀವ್ ಇರ್ಬೇಕ್ರಿ ಹೊರಗೆ
ಆ
ಹೊರಗಡೆ ಎಷ್ಟು ತಾಸು ನಿಂದರ್ಬೇಕು ಅಂದೆ
ಎಷ್ಟ್ ತಾಸನ ಕೇಳಿಲ್ರೀ ಅವ ಒಂದ್ ತಾಸಿಗೆ ಒಂದ್ ತಾಸಿಗೆ ಹದ್ನೈದ ನೂರ್ರೀ ಪೂನ ಇದರಿದ್ದರ ಅ ಆದೇ ಆರ್ನೂರ್ ಏಳ್ನೂರು ತುಗೊಂತೀನ್ರೀ
ಹಾ
ಕೊಡ್ಲಿಕ ಅಂದ್ರೆ ಅವ್ನಡ್ತಿ ಚಲೋ ಅವ್ನೆಡ್ತಿ ಬಿಟ್ಟ ಹೋಗ್ರಿ
ಅವನಂಡತಿ ಕೆಲ್ಸಕ್ಕೆ ಕಡಕೋದಾ
ಹಾ ಅವ್ನ್ ಹೆಂಡ್ತಿ ನಾ ಇಟ್ಕಂತಿನ್ರೀ ಕೆಲ್ಸಕ್ಕ
ಹಾ ಎಷ್ಟು ಮಂದಿ ಇಟ್ಕಂದಿರ ಅಂದಾಜು ಈಗ
ಈಗ ನಾ ಇಟ್ಕೊಂಡಿಲ್ರೀ ನ ನೀ ನಿನ್ ಹೆಂಡ್ತೀನ ಫಷ್ಟ್ರೀ
ನನ್ ಹೆಂಡ್ತಿನ ಫಷ್ಟ
ಹಾ ಇಲ್ಲ ನೀ ನೀ ನೀವ್ ಬರೋ ಟೈಮಿ ನೀನ್ನೆಂಡತಿಗೆ ಬಾ ಅದ ಕರ್ಕಂಬಂದಿರ ಅಂತಿಗರೀ ಒಂದ್ ಹತ್ ಸಾವಿರ ಹೆಚ್ಚಿಗ್ ಕೊಡ್ತನ್ರೀ ನಿಮ್ಗ ಕೆಲ್ಸಕ್
ಇಲ್ರಿ ನಮ್ಮ ಇವ ನಮ್ ಎಮ್ ಆಕಡ ಅಂಗಡಿ ಕತ
ನೀವ್ ಅಂಗಡಿ ಆಕಳಗನ ಕರ್ಕ್ಂಬರಿ ಎಮ್ಮಿಗನ ಕರ್ಕೊಂಬರ್ರಿ ಆ ಅಂಗಡಿಗೆ ಇಬ್ಬರು ಹೊಡಿತರಿ ನಾವೇಟರ್ದ್ರೀ
ನಮ್ಮ ಈ ಕಡೆ ಒಬ್ಬಕಿ ಆಳ್ರೀ ಮಾಸ್ಕ್ ಹಾಕ
ಹಾ ರೀ
ಆಕ್ಕಿಗುನು ಕರ್ಕಂಬ
ಎಲ್ಲಾ ಎಲ್ಲ ಸಿಗಬಿದ್ದಾವ್ರೀ ಮಾತುಗಳು ಹ ಅಲ್ಲಿ ಫೋನ್ಯಾಗ ನೋಡಿವಿ ಅಂಗಡಿ ಇ ವೀನು ಎಂಗಚ ಮ ಹೇಗಿ ಅಂತ ಲೇಟ್ ಮಾಡಬೇಡ ಹಾ ಇ ಇತ ಹಾಕ ಮಣ ಹಾಕ ನೀ ಎಲ್ಲ ನಡೆದ ಹೊಡ ಹ್ಮ ಹ್ಮ್ ಹ್ಮ ಮಕ
ಹ
ಯಂಗ ಗಿರಿ ಬ ಹ್ಮ ನೀನ್ ನೋಡಿರ್ಬೇಕ ನ ಬ ಯಕಲ್ಲ ಯಾಕ
ಈಗ ಒಂದ್ ಅನುಮ ಬಿತ್ತಲ್ರಿ ಈಗ
ಎಲ್ಲಿ ಬಿತ್ರರಿ
ಇಲ್ಲ ಬಿತರ ತಳಮಪ
ಎಲ್ಲಿ ಬಿತ್ರಿ ಎಲ್ ಬಿತ್ರಿ ಚ ನೀನ್ ಏನ್ ಅದಕ್ ಬೇಕಾದಾದ ಕಿಲ್ ಏನ ಮಾಡಕತ್ತಾರ ನೋಡ್ರಿ ಇರಾಗ
ಎಲ್ಲಿರಿ
ಕಲ್ರಿ
ಹ ಒ್ ಕೋಾಣ ಇಕಡೆ ಒಂಟದ್ರೆ ಒಂದ ಕೋಾಣ ಅಲ್ಲೇ ಆದ್ರೆ ಒಂದ್ ಕೋಾಣೆ ಕಡೆ ಒಂಟ ರದ ಶಾಂಡಸ್ ಕೂಡ ಅಲ್ಲ ಕಾಣೋಟದ್ರೆ ಕಾಣ
ಹ್ಮ್ ಇನ್ನೊಂದ್ ಕೋಣ ಮನ್ಯಾಗ ಕುೂಂತನ್ಿ ಕಾಲ್ ಮುರ್ಕೊಂಡ
ಕಾಣ ಈ ಕಡೆಗೆ ಹೆಣ್ಮಕ್ಕಳಿಗೆ ವಿಸರ್ಜನೆ ಮಾಡಿಿಲ್ಲಂಟಿದೆ
ಆ ಕ್ವಾಣ ಬರೀ ಎಣಕ್ಕಳ ನೋಡೋದ ಎಂದ ಮಾಡತರಿ.
ಶಮೀರ್ ಕೋಾಣಿ ಕಡೆ ಹೋಗಿದ್ದ ಅೇ ಒಂದು ತೋಸಿಫ್ ಅಲಿಬೈಿ ಎಲ್ಲಿ ನಿಂತಿದ್ದಾರೆ
ಹ
ಅಲಿ ಭೈ ಅಲಿ ಭೈ
ಹ
ಒಂದು್ ಕಾಣ ಅಾಲನಂತ ಕಾಂಪೌಂಡ್
ಹಾ ರಿ.
ನಿಮ್ಗೇಏನಾದ್ರು ಕಾಣ್ತಿದಯಾ
ನಮ್ಗ ಏನ್ ಕಾಣತಿ ಅಲ್ರ ಕಾಣತಿ ಅದ್ ಕಣಾನೇ ಏನ್ರೀ ಅದು ಹಾ ಅದೇ ಅದ ಗಿರಿ ಬ ಜ ನ್ರು ಈಗ ಈ ರೀಲ್ಸ್ ಮಾಡಕತ್ತನ್ಲ್ರರಿ ಅವನಿಗ ನ ಹಚ್ಚ ಕೂಡ ನೀ ತಿಂದಾರಿ ಒಂದಿಸ್ ದಿನ ಹ ಆ ರ ಮಸ
ಅದ್ ಕ್ವಾಣ ಎಷ್ಟ
ಎಷ್ಟ್ ಮಂದಿ ಉಡ್ಸಂಡಿ ಹೇಳತಾರ ಏನ ಸುದ್ದಿ ಒಂದು ತಿಳಿವಲ್ಲತ ನಮ್ಗ ಅಂತರು ನಮ್ ತೆಲಿ ಮ್ ಮಿಡ್ಯಾಕಟ್ಟದ್ ಎಲ್ಲರಿಗೂ ನೋಡಿ ಹ ನಮೋ ಅದಾವ ಪಾ ಇಲ್ಲ ಇಲ್ಲ ಪಾ ನಾ ಮೂವರಿ ಸಂಜೆ ನಡಿದ್ರೆ ನಾಕ ಐದ್ ನಾಕ ಐದು ಮಂದಿ ಆತಿವಿ ಯಾರ ಹ ಕ್ಲಿಯರ್ ಕಟ್ಟಗ ಆ ಕಡೆಯಿಂದ ರೆಸ್ಪಾನ್ಸ್ ಬಂದಿದ್ದು ಅಕಾಡಿನಿಂದ ಅಲ್ಲ ಇವರು ಮಾಡೋದು ಅ ಅದಂದು ರೆಸ್ಪಾನ್ಸ್ ಒಂದೆ ನಮ್ಗೆ ಯಾಕಂದ್ರ ಒನ್ ವೆ ಆಗಲ್ಲ ಒನ್ ವೆ ಆಗಲ್ಲ ಟೂವೆ ಆದ್ರ ಬರ ಹಿಂಗ್ಯಾಗಿ. ಮಗ.
ಹಾ ಎಳಪ್ಪಾ ಡಕ್ಲಿಗ್ಯ.
ಬಂಡಿ ಸಾಗ್ ಗಲ್ಲಿ ಎನ್ಕೊಂತ ಹೋಗಲೆ ಮುಂದೆ ಏನೆ ಆಗಲಿ ಮುಂದೆ ಸಾಗು ನೀ ಇಂಗೆ ಅನ್ಬೇಕಾತ ನಾವು ಹಾ ಮಳೆ ಇಲ್ಲದೆ ಮಾಡು. ಹ್ಮ್ ಇರುವುಕ. ಸ್ಯಾನೆ ಆಬೆಕ್ ಸ್ಯಾನೆ ಅವೇಕಿಲ್ ಅಲ್ಲಿ ಹಿಂದಿನ ವರ್ಷ ನೋಡದಕ ಹ ಮತ್ತ ಜಂಡು ಬಾಂಬ್ ಮಾಡ ಮಲದೇವ್ರ ಮಾಡದಂಗ ತಿಂದ ಗರ್ವ ಆದ ಹಂಗ್ ಮಾಡಕ್ ಹೊಟ್ಟಿಗ್ ಹಚ್ಚಿ ಜಂಡು ಬಾಂಬ್ ಹಚ್ಚ ಬರ್ತನ ಹ್ಮ್ ಕಿಂಗ್ ಹ ಹಲೋ. ಹೋಗಿ ಅವ್ರ ಹಾಂಗ್ ಹೊಡದ ಅದ್ಕ ಯಾವ್ದು ಏ ಹೇಳ್ಲಾ ಎನ್ ಬ್ಯಾರೆ ಟೈಮ್ ಸಂದರ್ಭ ಬಂದಂಗ ಹೇಳಬೇಕ ಸಂದರ್ಭ ಬಂದಾಗ ಹೇಳಬೇಕ.
ಹಲೋ
ಹಲೋ ಅಲ್ಲೆ ಅವ್ರ ಮನಿ ಹಿಂದೆ ಮತ್ತ್ ಎಲ್ಲು ಹ ಮತ್ತ ಅವ್ರ ಮನಿಗ್ ಹೋಗು ಅಂತಅಲ್ಲಿ ಅಲ್ ಆಗ್ಯವ ಹ್ಮ್ ಹಲೋ
ನಾವು ಕ್ವಾಣ ಸಾಗಾಣಿಕೆ ಮಾಡ್ಬೇಕಂದಿದಿವ್ರೀ ಸ್ವಲ್ಪ ಅಮೌಂಟ್ ಡೆಪಾಸಿಟ್ ಮಾಡ್ತನಿ ಅಂದ್ರಿ.
ಹ್ಮ ಮಾಡ್ರಿ ಆಕ್ಲ ಒಂದ್ ಹತ್ತ ಹೈದ್ನೈದ ಸಾವ್ರ ಇಲ್ಲ ಊರಾಗ ಮಾರ್ಯನ್ ಅಂದ್ರ ಎಡ್ಡಕೆ ಮಾಡ್ಯಾನ್ ನಾ ಕೇಳೂರು ಎಡ್ಡೆ ಇರು ನೋಡು ಇಲ್ಲ ಇಬ್ಬರಿ ಕಿಲ್ಲೇದೀ ಅಂವಗೆ ಸ್ವಲ್ಪ್ ನೋಡಿದಂಗ ಐತಿ ಯಾಂಕ ದೌದ ಯ ಸಂಜ್ಯ ಆ ನಾನ. ಹ್ಯಾಂಗ್ ಜೋಡಿ ಹ್ಮ್ ಹಾಂಗ್ಯದಕ ಎಲ್ಲ ಮೆಸೇಜ್ ಎಲ್ಲ ಮಾಡ್ಬಿಟ್ಟರಲೆ ಪದರ ಹ ಇಲ್ಲಿಕ್ ಹುಬ್ಬಳಿಗ್ಯ ಹುಬ್ಬಳ್ಳಿಗೆ ಹ್. ನ ನಮ್ಮಂಬಲ್ಲ ಪಾಪ. ಹಲೋ ಹ ಯಾಕಂದ್ರೆ ಅಕಿ ಈಗ ಬತ್ತ ನೋಡು
ಹಲೋ
ಹಲೋ ಮಾಡಿದ್ದು ಐತ ನಿಂದಾ ಅಂವ ಎಂಕ ಇಂವ ನಿಲ್ ಎಲ್ಲ ಇದ್ದ. ಮಂಜು ಶಾಂತಪ್ಪ ಎಂಕಣ್ಣ ಇದ್ರು ಆ ಊರಾಗ ಆ ಸೀಜನ್ಯಗ ಏಣಕ್ತೀದೊ.
ನಿಮ್ಮು ಕ್ವಾಣಗೊಳು ಏಸ ಅವ ಅಂತ ಕೇಳಿದಿವವ್ರಿ ಅದ ಎಮ್ಮಿಗಳ ಕರ್ಗೊಂಡ್ ಬರ್ತೀವಿ ಆರ್ಸಕ ಅದಿಕ್ಕೆ ಕೇಳಿದೀವ್ರಿ.
ಆಗಣ ದೌಲ್ಯ ಹ್ಮ್ ದೌಲ್ಯಾ ಆಗಣ ಸಜ್ ಸಂಜ್ಯ ಆಗಣ ನಾನು ಹ್ಮ್.
ಏ ಕಂಡಬಟೆ ನಾವೆ ಹೋಗಿಲಿಲ್ ಅಷ್ಟೇ.
ನಾವು ಉದು ಸಾಣಗ್ ಮಾಡ್.